ಹ ಹಲೋಣ್ಣ
ಹೇಳು
ಕೇಳ್ತನಪ್ಪ
ಕೇಳ್ತದ
ಏ ಮಲ್ಕೊಂಡಿದ್ದ.
ಹಾ
ಮಲ್ಕೊಡಿದ್ರ ರಾ ಅಂದೆ.
ಹ್ಮ್ ನಲ್ ಮಲ್ಕೊಂಡಿದಿನಿ ಹೇಳು
ಹ ಚಾ ಕುಡ್ದ್ರಿ
ಚಾ ಎಲ್ಲಿ ಕುಡ್ತವಿ ಮಕ್ಕಂದಿದ್ವಿ ಇನ್ಯಾಗ್ ಕ್ರಿಕೆಟ್ ಆಡ್ ಬಂದಿವಿ
ಹೌದಾ
ಮಕ್ಕೊಂಡಿದೆ.
ಹ್ಮ್ ಹ್ಮ್ ಒಂದ್ ನಾಳೆ ಕೊನೆ ಎಕ್ಸಾಮ್
ಹ್ಮ್ ಹೋಗ್ಬೇಕಕ್ ನಾ ನಾಳೆ ಎಕ್ಸಾಮ್.
ಮತ್ತೆ ಪಾರ್ಟಿ ಏನಾದ್ರು ಮಾಡ್ತಾರೆ ಇವತ್ತು ಹಾಸ್ಟೆಲ್ ನಾಳೆ ಕೊನೆ ಅಲ್ವಾ.
ಹಾಸ್ಟೆಲ್ನಗಲ್ ಅವ್ಲಿ ಊರಿಗೆಗ್ ಬಂದ್ ನ ನಿಗೆ
ಊರಿಗ್ ಹೋದ.
ಹ್ಮ್
ಹೌದಾ ಒ ಊಟ ಇದ್ ಊಟದಲ್ಲಿ ಏನ್ ಇಷ್ಟ ನಿಮ್ಗೆ ಊಟ ಮಾಡಕ್
ನಮ್ಗ. ಇಷ್ಟಾಗ್ ಎಷ್ಟ್ ಇಷ್ಟ ಅಂತ ಏನಿಲ್ಲ ಸುಮ್ನೆ ತಿಂತಾ ಇರೋದಷ್ಟೇ.
ಅಲ್ಲ ಫೇವ್ರೇಟ್ ಅಂತ ಇರುತ್ತಲ್ಲ ಏನಾದ್ರೂ ಒಂದು
ಏ ಹಾಗೇನ್ ಫೇವ್ರೇಟ್ ಏನಿಲ್ಲಪ್ಪ.
ತಿಂತ ಇರಲ್ಲ.
ಹಾ ಸುಮ್ಮನೆ ತಿಂತಿರಾದು.
ಅಂದೆ ಚಿಕನ್ ಮನೇಲಿ ಚಿಕನ್ ಮಾಡಿದಾಗ ಬೆಳೆ ಸಾಂಬಾರ್ ಹುಂಡ್ರೆ ಹೊಣ್ತಾರ
ಹಾ ಹಾ ಉಂಡ್ ಬಿಡೋದು ಅಷ್ಟೇ ಹ ಯಾವದ್ ಕೊಡ್ತರೆ ಅದೊಂಡ್ ಕೂಡ
ಹೌದಾ
ನಿಮ್ಗೆ
ಹ ನಮ್ಗೂ ಮತ್ತೆ ಚಿಕನ್ ಫೇವರ್ಟಿ.
ಚಿಕನ್ ನೆ ಫೇವರೆಟ್ ತೊಂದ್ರ ಬಳ್ ಸಾರು ಮೊದಲ್ ಆದಿನಾ ಚಿಕ್ಕನ ಹೇಲ್ಲ
ಹೌದಾ
ಹ್ಮ
ಸಾರು ಚೆಜ್ಜಿ ರೋಡ್ ಈ ಪುಂಡ್ಯ ಪಲ್ಯಾ
ಹಾ
ಹಓ ಯಾವದ್ ಕಾರ್ಯ ಹಿಂಡಿ ಹಾಕಂಡ್ ಕಲ್ಸ್ಕೊಂಡ್ ಉಣತಿದ್ರ ಮಜಾನೇ ಬೇರೆ ಆಗತ್
ಹದಲ್ಲ.
ರಾತ್ರಿ ಏನ್ ಬೆಳತ್ ತಿರುಗಾಡ್ ನೋಡು
ಆ ನಿದ್ದೆ ಆಗ್ತದೆಲ್ಲ ಅವಾಗ.
ಮ ಎಲ್ಲ ಬುಡದಲ್ಲ
ನನ್ಗೆ ಪಂಡೆ ಅಲ್ಲಿ ನನ್ ಕಡ್ ಕನ್ನಡ ತುಂಬಾ ಇಷ್ಟ ಸಜ್ಜ ರೊಟ್ಟಲ್ಲಿ. ಸಜ ರೊಟ್ಟಿ ಇರುತ್ತಲ್ಲ
ಹಾ
ಅದ್ರಲ್ಲಿ ಪುಂಡ್ಯಪಲ್ಲ ಬರುತ್ತಲ್ಲ
ಹಾ ಸೇಜ್ಜೆ ರೋಟ್ಟಿ ಪೊಂಡಪಲ್ಲೇ
ಹ್ಮ್ ಅದ್ರಲ್ಲ ಎಣ್ಣೆ ಹಾಕೊಂಡ್ ಉಣಬೇಕು ಅಂದ್ರೆ ಒಳ್ಳೆ ಎಣ್ಣೆ ಹಾಕ್ತವಲ್ಲ
ಕೊಬ್ಬರಿ ಎಣ್ಣ ಹಾಕ್ ನೋಣಬೇಕಕ್ ಇನ್ನು ಟೇಸ್ಟ್ ಆಗುತ್ತ್ ಅದ್ರಗೆ. ಇಲ್ಲ ಇಲ್ಲ ಅ ಅದು ನಾವ್ ಉಡುಪಿ ಸೈಡ್ ಇದ್ಯಲ್ಲ
ಹಾ
ಅಲ್ಲೆಲ್ಲಾ ಆ ಇದು ಒಳ್ಳೆಣ್ಣೆ ಬಳಸದೇ ಇಲ್ಲ ಬರೀ ಕೊಬ್ಬರಿ ಎಣ್ಣೆ.
ಅದೇ ಎಣ್ಣೆನಾ.
ಹಾ ಅದೇ ಮತ್ತೆ ಕೊಬ್ಬರಿ ಎಣ್ಣೆ ಅಂದ್ರೆ ಕೊಬ್ಬರಿಯಿಂದಾನೇ ಮಾಡಿರೋದಲ್ಲ ಅದೇ.
ಅದೇ ಕೊಬ್ರಿ ಎಣ್ಣೆ ಅಂದ್ರೆ ನ್ಯಾಚುರಲ್ ಆಗಿ ಮಾಡೋದು ಬೇರೆ ಇದೇ ಬೇರೆ.
ಯ ಇದೇ ಆಾಗ್ತಾರ್ ಮರೆ
ಇವಾಗ್ ಏನ ಪ್ಯಾರಾಶೂಟ ಆತರ ಬಂದವಲ್ಲ ನೀಲಿ ಡಬ್ಬಿಲಿ ಅದೇನೆ ಹಗ್ತಾರ. ಹ ಮತ್ತೆ
ಕೊಬ್ಬರಿಯಿಂದಾನೇ ಅವಾಗ್ ಕೊಟ್ಟಿ ಅದ್ರಿಂದಾನೇ ಎಣ್ಣೆ ತೆಗೆದು ಮಾಡ್ತಾರೆ.
ಹಾ ಅದೇ ನಾನು ಹೇಳ್ತಾ ಇರೋದು ಅಂದ್ರೆ ಕೆಮಿಕಲ್ ಇರದಲ್ಲ ಅಂದ್ರೆ ಕ್ಲಿಯರ್ ಆಗಿರುತ್ತೆ ಅಲ್ ಕೊಬ್ಬರಿ ಎಣ್ಣೆ.
ಕಕ್ಕಲ್ಲ ಎಲ್ಲ ಯೂಸ್ ಮಾಡ್ಬಿಟ್ಟು ಕೂದಲ್ ಉದುರ್ತಾ ಇದ್ರೆ ಉದರ್ಲಾರದಂಗ್ ಮಾಡೋದು ಉದುರ್ಲಾರಂಗ್ ಇತ್ತು ಅಂದ್ರ ಉದ್ರಂಗ್ ಮಾಡೋದು ಈತರ್ ಮಾಡ್ತಾರೆ ಇಕ್ ಆಮಕ್ಕೆಲ್ಲ ಹಾಕಿ.
ಹ ಮತ್ತ್ ಅದೇ ಹೇಳ್ಕತಾರಂತ್ ನಾನು.
ಅಂದ್ರೆ ಕೈ ತೊಂದ್ ಬಾಯಗಿಟ್ಕೊಂಡ್ ಉಣದು.
ಹ ಹೌದಾ ಹ ಎಲ್ಲಿ ಇರ್ಲಿ ಬ್ರೋ ಕೋಪ ಮಾಡ್ಕೊಳ್ಬೇಡಿ ಕೇಳಿದ್ ನಾನು.
ಹೌದಾ ಇಲ್ಲ ಕೋಪ ಏನ ಇಲ್ಲಪ್ಪ ನಾನು ಸುಮ್ನೆ ಮಜಾ ಕೇಳಿದ್ದೆ.
ಅದಾ
ನಿಮ್ಗ್ ಬೇಜಾರ್ ಆಯ್ತಾ.
ಅಯ್ ಬೇಜಾರಲ್ಲ.
ಬೇಜಾರ್ ಮಾಡ್ಕೊಂಡ್ರ ಮಾಡ್ಕೊಳಿ ನನ್ಗೇನ್ ಬೇಜಾರ್ ಇಲ್ಲ.
ಹೌದ ಹಾ
ಹಾ ಮತ್ತೇ ನಿಮ್ಮ ನಿಮ್ಮ ನಿನ್ನೆ ನಿಮ್ ಸುದೀಪ್ ಹಣ್ಣ ಬಂದಿದ್ರಲ್ಲಿ.
ಹಾ ಏನಂದ್
ಅವನೇನು ಬೆಳ್ಟ್ ಬಿಟ್ಟೋಗಿದಾನ ಅಂತೇಳ್ದವು ಅದು ಇವತ್ ಸಿಕ್ತು ನಿನ್ನೆ ಸಿಗ್ಲೇ ಇಲ್ಲಲ್ಲ.
ಹೌದಾ
ಹಾ ಹತಿದೆ ನಿಮ್ ಟ್ರಾವೆಲ್ ಹೋಗ್ತಿದವಿ
ಹ್ಮ್ ಹ್ಮ್
ನಿಮ್ರಾ ಎಲ್ಲಾ ಇಟ್ಟಿದ್ದೀನಿ
ಬ್ಲ್ಯಾಕ್ ಕಲರ್ ಅಂತ್ ನೋಡಿ.
ಬ್ಲ್ಯಾಕ್ ಕಲರು ಅದು ಬಟ್ಟಿ ಅರ್ದೋಗಿದೆ ಸ್ವಲ್ಪ ಚೋರು
ಹ್ಮ್
ಹ್ಮ್ ಏನ್ ಕಂಪ್ಯೂಟರ್ಲ್ಲಿ ವರ್ಕ್ ಮಾಡ್ತಾ್ದೀರಾ.
ಎಲ್ಲ ಕಲೀತಾ ಇದ್ದೀನಿ.
ಹೌದಾ ಅದೇ ಚಿಕ್ ಚಿಕ್ ಚಿಕ್ ಚಿಕ್ಕ ಅಂತ ಸೌಂಡ್ ಆಗ್ತಾ ಇದೆ ಅದು ಕೀಬೋರ್ಡ್ದು ಪ್ರೆಸ್ ಮಾಡಿರೋದು.
ಅ ಕಂಪ್ಯೂಟರ್ ಅಲ್ಲ ಅದೇ ಮೊಬೈಲ್ಲ್ಲಿ ಮೆಸೇಜ್ ಬಂತು ಒಂದು
ಹೌದಾ ಅದು ಅದು ನಿಜವಾಗ್ಲುೂ ಕೀಬೋರ್ಡ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರಲ್ಲ ಅದೇ ಸೌಂಡ್ ಆಯ್ತು ಅದಕ್ಕೆ
ಹ್ಮ್ ಅದೇ ಆಗತ್ತೆ.
ಹಾ
ಅದೇ ತರ ಆಗುತ್ತೆ.
ಹೌದಾ
ಹಾ
ಹಾ ಹಾ
ನಾನು ಪಾರ್ಟಿ ಮಾಡಕ್ಂತ್ ಅನ್ಕೊಂಡಿದ್ದೆನೆ ನಾನನ್ ಇವತ್ ನ ಹಾ
ಎಲ್ಲಿ ನಿಮೂರಲ್ಲ
ಅಲ್ಲ ಹಾಸ್ಟೆಲ್ ಅಲ್ಲ ಹಾಸ್ಟೆಲ್ ಅಲ್ಲಿ ಆದ್ರೆ ಅವ್ರು ನಿನ್ನೆ ಮಾಡ್ಬಿಟ್ರ ಅಂತೆ ಪಾರ್ಟಿ.
ಹೌದಾ ನಾನು ಇರ್ಲಿಲ್ಲ ಮರಯ ನಾನು ಈ ಕಡೆನನೆ ಬಂದ್ಬಿಟ್ಟೆ ಎಕ್ಸಾಮ್ ಮುಸ್ಕೊಂಡ್ ನನ್ಗು ನನ್ಗಾದ್ರು ಇರೋ ಒಂದ್ ಆದ್ರೆ ನಾನು ಅಲ್ಲೇ ಇರ್ತಿದ್ದೆ.
ಯಾರು ಹೇಳೇ ಇಲ್ಲ ನಂಗೆ.
ಹೌದು
ಹ ಇರುವಾಗ ಮಾಡೋಣ ಅಂತಾರೆ ಮಾಡ್ತೀವಿ ಈ ತರ ಇದಾಗ ಹೇಳೋದಿಲ್ಲ.
ಹೌದೌದು
ಹೀಗಾಗಿ ನಮ್ ಪಾಟಿನೆ ಬೇಡ ಅನ್ಸಬಡ್ ತಾನಮದ್
ಹೌದೌದು ಮಾಡ್ತೀವಿ ಅಂತೇಳ್ ಒಂದ್ ಮಾತ ಹೇಳಿದ್ರೆ ಆದ್ರೆ ಬರ್ಬೋದೇನೋ ಅಲ್ಲಿಂದ
ಹಾ ಮತ
ಈಗ ಯಾಕಂದ್ರೆ ಈ ಫ್ರೆಂಡ್ಸ್ ನಾಳೆ ಸಿಗಲ್ಲಲ್ಲ ಈಗ ಈ ತರುವಾಗಲೇನೆ ಮಜಾ ಮಾಡ್ಬಿಡ್ಬೇಕು
ಹ್ಮ್ ಮತೆ ಎಲ್ಲಾ ಮೆಮರೇಬಲ್ ಆಗಿ ಬರುತ್ತಲ್ಲಾ
ಈಗ ಅದೇ ಜನ ಒಂದ್ ವಾರ ಬಿಟ್ಟು ಸೇರೋಂತರ ಯಾರು ಸೇರಲ್ಲ ಯಾಕೆ ಅಂದ್ರೆ ಆ ಕಡೆ ಈ ಕಡೆ ಅವ್ರ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ಆ ಕಡೆ ಈ ಕಡೆ ಹೋಗ್ಬಿಡ್ತಾರೆ
ಹ್ಮ್ ಹ್ಮ್
ಹಾಗಾಗ್ತದೆ ಮತ್ತ ಎಲ್ಲವ್ ಎಲ್ಲ ನೀ ಹೇಳ್ದಂಗ ಮಾಡ್ಬೇಕು ಮಾಡುವಾಗ ಇವ್ರು ಹೇಳದೇ ಇಲ್ಲ
ಅದೇ ಯಾವಾಗಾದ್ರರು ಫೋಟೋ ಆಗ್ಲಿ ಏನಾಗ ಇಲೀ ಬೈ ಬೈ ಯಾವಾಗದ್ರು ಮಿ ಆದಾಗ ಮಾತಾಡಕ್ ಆಗ್ತಲ್ಲ ಅದ್ರ ಬಗ್ಗೆ
ಹ ನಾವು ಅಲ್ಲ ಅದ್ರದ್ದು ಫೋಟೋ ಗಿಟೋ ಏನಾದ್ರು ಕ್ಯಾಪ್ಚರ್ ಇದ್ರೆ ನಾವ್ ತೋರ್ಸ್ಬೋದ್ ಮುಂದೆ ಈ ಈ ತರ ನಾವ್ ಇಷ್ಟ್ ಜನ ಫ್ರೆಂಡ್ಸ್ ಇದ್ವಿ ಈ ತರ ಎಲ್ಲ ಮಾಡ್ತಿದ್ವಿ
ಹ್ಮನ್
ಅಂತ ಹೇಳ್ಕೊಂಡು ಕಾಲ ಕಳಿಬೋದಲ್ಲ
ಹೌದು
ಹ್ಮ್ ಏನಪ್ಪಾ ಪೈಗ ನಾ
ಕಾಲ ಬಿಡಿ ಏನ್ ಮಾಡೋದು
ಮತ್ತೆ ಮುಂದೆ ಏನ್ ಮಾಡ್ಬೇಕು
ಏನಿಲ್ಲ ಮೊದಲು ಕಂಪ್ಯೂಟರ್ ಮುಗಿಸ್ತೀನಿ
ಹಾ
ಅದಾದ್ಮೇಲೆ ಯೋಚನೆ ಮಾಡೋಣ ಏನಾಗುತ್ತೋ ಎನಿಲ್ಲ
ಹೌದಾ
ಇದು ತಲೆ ನೋಯಿತಾ ಇದೆ ಬರೆ ಒಂದ್ ಸೈಡು ಅದಕ್ ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ
ದಾವಕಿನಿಗೆ ಹಸ್ಪಿಟಲಗೇ ಹೋಗಲ್ಲ
ಹಾಸ್ಪಿಟ್ಲ್ಗೆಲ್ಲ ಹೋಗ್ ಬಂದಾಯ್ತು ನಿನ್ನೆ ಹೋಗಿದ್ದೆ
ಹಾ
ಅವರ ಯಾರ ಟ್ಯಾಬ್ಲೆಟ್ ಕೊ ಕೊಟ್ಟಿದ್ರು ಒಂದ್ ಊಟಕ್ಕೆ ಮುಂಚೆ ಒಂದ್ ಊಟ ಆನೇಲ್ ತಗೋಂತ
ಓ ನಿಮ್ ಪಿತ್ತ ಆಗಿರ್ತ್ತಲ್ಲ ಅದಕ್ಕ ಆಗತ್ತೆ ಅದು
ಆ ಪಿತ್ತ ಏನು ಆಗ್ಲಿಲ್ಲಪ್ಪಾ ಇವತ್ತು ಬ್ರಷ್ ಮಾಡುವಾಗ ನಾನು ಎಲ್ಲಾ ಮಟ್ಟಾಕೊಂಡೆ ಒಳಗಡೆ. ಗಂಟ್ಲಲ್ಲಿ ಗಂಟ್ಲಲ್ಲಿ ಹಿಂಗೆ. ಬೆರಳಾಹಕ್ತಾರಲ್ಲ.
ಹಾ ಹಾ
ಆತರ ಕೊಂಡ್ರು ಬೀಳ್ಳಿಲ್ಲ ಅದು ಪಿತ್ತ. ತೆಲೆ ಒಂದ್ ಸೈಡ್ ಅಷ್ಟೇ ನೋವು.
ಅದೇ ಅಲ್ಲೂರಲ್ಲಿ ತಪ್ಪ್ಳ ಅದ್ ಏನೊ ಕೊಡ್ತಾರಲ್ಲ ಆತರ ಹೊಳ್ಗೆ.
ಊರಲ್ಲಿದ್ದೀವಲ್ಲ.
ಹ್ಮ್ ನಾಳೆ ಬೆಳಗ್ಗೆ ಹೋಗಿ.
ನಾಳೆ ಎಕ್ಸಾಮಿದಿಯಲ್ಲಪ್ಪಾ.
ಎಕ್ಸಾಮ್ ಮುಗೀಸ್ಸ್ಕೊಂಡೋಗಿ ಮತ್ತೇನ್ ಮಾಡಕ್ಕಾಗಲ್ಲ ನಾವ್ ಇರುತ್ವೆ.
ಹಾ
ಹ್ಮ್
ನಿಮ್ದಿದ್ಯಾ ಎಕ್ಸಾಮು?
ನಂದ್ ಮುಗಿತು.
ಹೌದಾ?
ಹ
ಹ್ಮ್ ಅಂದ್ರೆ ನಮ್ಮ್ ದೂ ನಮ್ದು ಇರೋದಾಂತೀಗ ನಮ್ದೊಂದು ಅದೊಂದಾದ್ರೆ ನಮ್ದು ಕಂಪ್ಲೀಟ್ ಆಗುತ್ತೆ.
ಹೌದ?
ಹ್ಮ
ಹ್ಮ್ ಹ್ಮ
ಏನೀಗ? ಆಯ್ತ್. ಏನ್ ಮಾಡ್ತ್
ಏನಿಲ್ಲ ಬ್ರೊ ಸುಮ್ನೆ ಮೇಲ್ ಮನೆ ಮೇಲ್ಗಡೆ ಕೂತ್ಕೊಂಡಿದ್ದನ
ಹೌದ? ಚುಕ್ಕಿ ಚುಕ್ಕಿ ಏಣ್ಸಕತ್ತೀರೇನು?
ಚುಕ್ಕಿ ಇವಾಗ್ ಇರುತ್ತಾ?
ಓ ಜಷ್ಟ್ ಪರ್ ಕಿಡ್ಡಿಂಗ್ ಬ್ರೋ.
ಏ ನೆಂಟೇನಕ್ ಹೋಗಿದ್ರಾ?
ಇಲ್ಲ ಮಾರಾಯ. ನೆನ್ನೆ ನ ಆಯ್ತಾಯ್ತು.